ಸಂಜಯ್
ಹಾಂ
ಏನ್ ಮಾಡ್ತಾ ಇದೀಯಾ
ಕುಂದು ತಿನ್ಡಪ್ಪಾಂಗ ನಮ್ ಫ್ರೆಂಡ್ ಕೂಡ
ಆರಾಮಾಗಿದ್ದೆಯಾ
ಹಾ ನೀವು
ನಾನು ಆರಾಮ ಇದ್ದೀನಿ
ಏನ ಮಾಡಕುಂತಿರಿ
ಏನಲ್ಲಪ್ಪಾ ಮತ್ತೆ ಏನ್ ನಡ್ಸ್ತಾ ಇದೆ ಏನ್ ಸಮಾಚಾರ ಹೇಗಿದೆ ಜೀವನ
ಎಲ್ಲಾ ಚೋಲೋಅದ
ತು ಊಟಾಯತಾ
ಇನ್ನ ಇಲ್ಲಿ ಇನ್ನ ಸವಪ್ ತೊಡದು ಹೋಗ್ಬೇಕು ನಿಮ್ದ
ನಮ್ದು ಚಹಾ ಎಲ್ಲ ಕುಡಿದೀವಿ ನಾವು ಈಗ ಊಟ ಮಾಡ್ಬೇಕು ಮತ್ತೆ
ಏನಾಯ್ತ ತೋಟ
ಊಟಕ್ಕೆ ನಂಬಂಬಳಿ ಟೊಮೆಟೊ ಬಾತದೆ
ಮತ್ತೆ
ಮತ್ತೆ ಟೊಮೆಟೊ ಭಾತ್ ಅಷ್ಟೇ ಇವತ್ತು ಸಂಡೇ ಅಲ್ವಾ ಟೊಮೆಟೋ ಭಾತ್ ಅಷ್ಟ
ಅ ಅದು ಬಿಟ್ಟಗೂಡ ಏನು ಇಲ್ಲ ಮಸೂರು ಆತರ
ಏನಿಲ್ಲಪ್ಪಾ ಮಧ್ಯಾಹ್ನ ನಮ್ಗೆ ಬಿರಿಯಾನಿ ಇರುತ್ತೆ
ಹೌದಾ
ಬಿರಿಯಾನಿ ಜೊತೆಗೆ ವೆಜ್ ತಿನ್ನೋರಿಗೆ ಪನ್ನೀರ್ ರೈಸ್ ಇರುತ್ತೆ
ಹಾ ಮತ್ತೆ ಮುಂಜೆನೆ ಬಿಸಬೇಳೆ ಬಾತಿತ್ತು ಹ ಸೇವು ಅದರ ಜೊತೆಗೆ ಸೇವಾ ಹಾ ಹೌದಾ ಮಿಸ್ ಅಂತ ಕರಿತೀರಲ್ಲ ನೀವು ಹ ಹ ಅದೇ ಮತ್ತ ಏನಪ್ಪಾ ನಾವು ಕೃಷಿಯಲ್ಲ ಇದ್ದಾಗ ನಗೆ ಬೇಗುಡಿ ಅಂತಂದ ಯ ಬಗು ಹ್ಮ್
ಯಾವ ತಾಲೂಕು ಯಾವ ಜಿಲ್ಲೆ
ಕಲ್ಬುರ್ಗ ಕಲ್ಬುರ್ಗಿ ಬರುತ್ತ ಯಾದಗಿರಿ ಡಿಸ್ಟ್ರಿಕ್ ಆತರ ಬರ್ತಲ್ಲಿ ಬೀದರ್ ಸೈಡ್ ತಾಲೂಕು ಯಾದಗಿರಿ ಜಿಲ್ಲಾ ಹಾ ಅಲ್ಲೇ ಬರ್ತದೆ ಕಲಬುರ್ಗಿ ತಾಲೂಕನೇ ಇದೆ ಹ
ಹ್ಮ್ ನಂಗೆ ಗೊತ್ತಲ್ಲಪ್ಪ ನಾನು
ನಾನು ನು ಶಪುರ್ ಅಂತ ಕೇಳಿದೆ ಶಾ ಹ ಹೌದು ಶಾಪರ್ ಶಾಪರ್ ಸಾರಿ
ಎಲ್ಲಿ ಏನಾದ್ರು ಮುಂಜಾನೇ
ಹಾ ಇವತ್ತ ಇತ್ತು ಫಂಕ್ಷನ್ ಇತ್ತು ಅದೊಂದು ಇದು ಇವತ್ತು ಯಗಡೆ ಅಲ್ಲ ಇಂಟರ್ ನ್ಯಾಷನಲ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಾ ಅದೇ ಇತ್ತು ಇವತ್ತ ಒಂದ ಫಂಕ್ಷನ್ ಮಾಡಿದ್ರಿ ಟ ಸರ್ ಬಂದರು ಒಂದ ಆ ಹಫ್ ಎನ್ ಅವರ್ ಅವ ಅ ಒಂದುವವರೆ ತಾಸ ಮಾಡ್ಯದಾರದಾನ
ಹ್ಮ್ ಏನೇನ್ ಮಾಡಿದ್ರಿ ಇಲ್ಲಿಯ
ಅಲ್ಲಿ ಯೋಗ ಫಾಸ್ಟ್ ಯೋಗ ಮಾಡ್ಸ್ಯಾರ ಯೋಗ ಮಾಡಿಸಿ ಒಬ್ಬರು ಮೇಡಮ್ ಇರ್ತಾರ ನಮ್ಮ ಸರರ ಹೆಂಡತಿಯವರು ಅವರು ಬಂದ್ ಮಾಡಸ್ತಾರ ಒಂದ್ ಆರ್ ದಿನ ಐದ್ ದಿನ ಮಾಡ್ತಾ ಕುಂತವ್ರು
ಯಾವ ಗುರುಗಳ ಪತ್ನಿ
ಶಾಮರಾವ್ ಕುಲಕರ್ಣ್ ಅಂತಂದ
ಹ್ಮ್
ಅವರು ಆ ಏನು ಆರ್ ದಿನ ಮಾಡ್ಸರ್ ಈಗ ಅವರು ಪ್ರಾಕ್ಟೀಸ್ ಮಾಡ್ಸ್ಯರ್ ನಮ್ಗ
ಹ್ಮ್
ಆನಂತರ ಲಾಸ್ಟ್ ಐವತ್ತೊಂದ್ ದಿವ್ಸ ಮಾಡ್ಸಿದ್ರಪ್ಪ ಇವತ್ತು ಫೈನಲ್
ಏನೇನ್ ಮಾಡಿದ್ರಿ ಯೋಗ
ಏನೇನ್ ಯೋಗ ಮಾಡಿದ ಅವವು ಎಲ್ಲಾ ನೆ ಹೆಸರು ನೆನಪಿಲ್ಲ ನಮಗು ನಾವವು ಕೂಡ ಇವತ್ತು ನಾನ ಇಲ್ಲಿ ಮೈಸೂರಲ್ಲಿ ಹೋದ ಈಗಿದ್ರ
ಹ್ಮ್ ಮೈಸೂರಲ್ಲಿ ಅರಾಮನೆ ಮೈದಾನ ಗೊತ್ತಲ್ಲ ನಿಂಗೆ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರರು ಇವತ್ತು
ಹಾ
ನಾನು ಹೋಗಿದ್ದೆ
ಹಾ ಅದೇ ನಾನು ಹೋಗಿದ್ದೆ ಅಲ್ಲಿ ನಮ್ಗೆ ಮೊದಲು ಪ್ರಾಣಾಯಾಮ ಮಾಡ್ಸಿದ್ರು ಹಾ ಮತ್ತೆ ನಮ್ ಕಡೆ ಇದೊಂದು ಮಾಡ್ತದೆೆ ಅದು ಸೂರ್ಯ ನಮಸ್ಕಾರ
ಹಾ ನಾವು ನಂತರ ಮಾಡಿದ್ವಿ ಅದನ್ನು ಪ್ರಾಣಾಯಾಮ ಮುಗಿದ್ ಬಳಿಕ
ಹೌದಾ ಆನಂತರ ಕೊನೆಯಲ್ಲಿ ಶವಾಸಾನ ಮಾಡಿಸ್ಬಿಟ್ಟಿದ್ರು ಒಂದು ಹದ್ನೈದು ನಿಮಿಷ ಹ
ಪೂರ್ತಿ ಎಲ್ಲ ಯೋಗ ಎಲ್ಲ ಮುಗಿಸಿ ಮಾರೋತನ್ ಗೊತ್ತಲ್ಲ ನಿಮ್ಗೆ ಓಡೋದು
ಹಾ ಹೌದು
ಅದನ್ನು ಐದು ಕಿಲೋಮೀಟರ್ ವರೆಗೆ ಇತ್ತು
ಹೊ ಆ
ಹ್ಮ್ ಐದು ಕಿಲೋಮೀಟರ್ ಓಡಿದ್ವಿ ಓಡಿದ್ ಬಳಿಕ ಎಲ್ಲಾರಿಗೂ ಒಂದೊಂದು ಸರ್ಟಿಫಿಕೇಟ್ ಕೊಟ್ಟರು
ಹಾ ಬಟ ಬ ಹೋಟಲ್ ಬಳಿಕ ಅಲ್ಲೇ ಊಟದ ವ್ಯವಸ್ಥೆ ಇತ್ತು ಏನ್ ಮಾಡ್ಸಿದ್ರ
ಊಟಕ್ಕೆ ಟೊಮೆಟೊ ಭಾತ್ ಇತ್ತು ಇಡ್ಲಿ ಇತ್ತು ದೋಸೆ ಚಟ್ನಿ ಸಾಂಬಾರು ಪೂರೆ
ಹಾ ಎಲ್ಲಾ ಅಲ್ಲಿೇ ಊಟ ಮಾಡಿ ಬಂದ್ರಿ
ಹ ಎಲ್ಲ ಅಲ್ಲೇ ಇತ್ತು
ಹೌದಾ
ಹ್ಮ್ ನಿಮ್ಮ ಮತ್ತೆ ನಿಮ್ ಕಾಲೇಜ್ ಹೇಗಿದೆ
ನಮ್ದು ಚಲೋ ಆದ ಕ್ಲಾಸು ನಡಕ್ ಹೊಂತ ಮೈದಾನಿದೆ ಕಜ ಹಾ ನಮ್ದು ಧಾರವಾಡದಾಗಐ್ತಲ್ಲಾ ಅದಷ್ಟ ಅದ ನಮ್ದು ಚೆನ್ನಾಗದ ಎಲ್ಲಾ ಆದ್ರೆ ಒಂದ ಇಲ್ಲ ಆಡಕ ಪ್ಲೇಸ್ ಎಲ್ಲ ಒಂದಕ್ಕ ಅದು ಬ್ಯಾಡ್ಮಿಂಟನ್ ಆಡ್ತಲ್ಲ ಅದ ಇದೆಲ್ಲ ಮತ್ತೆ ಹಂಗ ಒಂದೊಂದು ಇಲ್ಲ ಅಷ್ಟು ಥ್ರೋಬಾಲ್ ಅಂತತ್ರ ಅದು ಇಲ್ಲ
ಹಲೋ
ಹಾ
ಮತ್ತೆ ನೀವು ಕೃಷಿಯಲ್ಲಿ ತುಂಬಾ ಪ್ರಾಯೋಗಿಕವಾಗಿ ಕೆಲಸ ಮಾಡ್ತೀರಂತೆ
ಹಾ ಮಾಡಲೇ ಬೇಕ ಹೆಂಗ್ರ ಮಾರ್ಕ್ಸ್ ಬರ್ತಾವ ಒಂದು ಪ್ರಾಕ್ ಒಂದ
ಹ್ಮ್ ಅದೇ ನಿಮ್ಗೆ ಹೊಲ ಕೊಟ್ಟಿದ್ರ
ಹಾ ಕೊಟ್ಟಿದ್ರು ಫಸ್ಟ್ ಒಂದ ಫಸ್ಟ್ ಸ್ನೆಮ ನ್ಯಾಗ ಕೊಟ್ಟಿದ್ದ ನಮ್ಗೆ
ಹ್ಮ್
ಒಂದೆ ಎರಡ್ ಐ ಲೈನ್ ಮೂರ್ ಮೂರ್ ಲೈನ್ ಕೊಡದ್ರು
ಹಾ ಏನ್ ಮಾಡಿದೀರಿ ಹೊಲ್ದಲ್ಲಿಯ
ಸೂರಪ್ಪನ ಹಾಕಿವಿ ಮತ್ತೆ ಗೋವಿನಜೋಳ ಹಾಕಿವವಿ ತೊಗರಿ ಹಾಕಿವವಿ
ಹ್ಮ್
ಸ್ಟಾರ್ಟಿಂಗ್ ಒಂದ ಬಿತ್ತ ಹೋಗಿ ಅಂತ ಹೇಳಡಿದ್ದ ಎಂಡಿಂಗ್ ಅವ್ರಿಗೆ ಕೊಡಕ್ತಾನ ನಮಗೆನ್ ಕೆಲ್ಸನ ಇರುತ್ತೆ
ಹ್ಮ್ ನೀರ್ ಹಾಸಿದ್ದ ರಾ ಅದಕ್ಕೆ
ಹಾ ನೀರ ಹಾಸತ್ತು ತೊಗರಿ ಗ್ರ ಎಲ್ಲ ಹಟ ಹಾಸಿದ್ವಿ ಅದು ನೀಟ್ ಹಸಿದ್ದಿಲ್ಲಾ ನಾವು ಮತ್ ಬೇರೆ ವರ್ಕರ್ಸ್ ಬಂದ್ ಮಾಡಾರಾರ
ಮತ್ತ ಕಟಾವು
ಅದ ಕಟಾವು ನಾವ್ ಮಾಡಿದವಿಯ ಸ್ವಲ್ಪ ಮಾಡಿವವಿ ಮತ್ತ ವಪಸ್ ಅ ನಾವ ಜಾಸ್ತಿನ ನಾವು ಮಾಡಿವಬಿಡು ಮತ್ತೆ ಮತ್ತೆ ಏನ್ ಮಾಡಿದ್ರಿ ಅಲ್ಲೇ ಮತ್ತ ಇದು ಮಾಡೀವಿ ನಾವು ಏನು ಪೊಲಾನ್ಸ ಅಂತ ಪೊಲಾನ್ಸ್ ಅಂತಂದ ಹಾ ಅದೇ ತೊಗರಿ ಬೆಳದೆ ರಾಣ ಹಾ ತೊಗರಿ ಬೆಳೆದಿವವಿ ಬೆಳೆದಿಂದ ವಾಪಸ ಅದನ್ನ ಆ ಗಿಡಾಗ ಹೋಗಿ ನೋಡಕ್ ಹೋಗಿಲ್ಲ ನಾವು
ಯಾಕೆ
ಅದನ್ನ ಆ ಕೆಲ್ಸ ಬಿಟ್ಟು ಬೇರೆ ಕಡೆನ ನಮ್ಗ ತೊಗರಿ ಕಟ ಮಾಡ್ಸಾರ ಅ
ಹ್ಮ್
ಹ ನಾವು ಹಾಕಿದ್ದೇನ ಕಟಾವ ಮಾಡಿಲ್ಲ ನಾವು ಸರ್ ಏನೋ ಹೇಳಿದ್ರ ಅಂತ ಬೇರೆ ಕಡೆ ಮಾಡಸ ಅಂತಂದು ಬೇರೆ ಕಡೆ ಮಾಡ್ಸಾರಮ್ಮ ಮತ್ತ ಮೆಕ್ಕೆಜೋಳ ಬೆಳದಿರಿ ಮತ್ತೊರಪ್ಪನ ಬೆಳೆದಿದರಿ ನ ಇಡ ಮತ್ತಸ ಇದು ತೊಗರಿ ಅದ ಚೆನ್ನಾಗಾಗಿ ಬಿಳದಿಲ್ಲ ಆಟೆ
ಹ್ಮ್
ಅದು ನೀಟ್ ಚಲೋ ಹೊತ್ನ ಬಂದಿದೆಲ್ಲ ಅದು
ಇದನ್ನು ಹೊರತುಪಡಿಸಿ ಮತ್ತೆ ಏನ್ ಮಾಡದ್ರಿ
ಇದನ್ನು ಬಿಟ್ಟು ಮತ್ತೆ ಕ್ಲಾಸ್ನಾಗ ಒಂದು
ಹ್ಮ್ ಮತ್ತೆ ಮನೆಗೆ ಹೋಗಲ್ವಾ ಈಗ ಶುಕ್ರವಾರ ಸುಟ್ಟಿದೆಯಲ್ಲ ಮೊಹರಂ ಪ್ರಯುಕ್ತ
ಅದಾ ಅ ಆದ್ರೆ ನಾವು ನೋಡ್ಬೇಕ ಕ್ಲಾಸ್ ಅನ್ನಿಸತ ನಮ್ಗೆ. ಡಿಕ್ಕಾಪ ಎಲ್ಸ ಅಂತದಾರ ನಮ್ಮ್ ಕಡೆ ಅವರು. ಶೂಟಿ ಹಾಲಿಡೇಸ್ ಕೊಡಲ್ಲ ಶೂಟಿನ.
ಹ್ಮ್ ಯಾವ ಕೋರ್ಸ್ ಹತಾರೆ ಅವರು.
ದು ಎನ್ವೈರಮೆಂಟ್ ಅಂತ ಒಂದು ಆ ಯಾವದು ಸರೌಂಡಿಂಗ್. ಪರಿಸ ಹಾ ಪರಿಸರ ಹಾಮ. ಹತ್ ಒಂತರ ಆದರು ಯ ಯಾರಿಗೂ ಕೊಟ್ಟಿಲ್ಲ ಹಾಲಿಡೇಸ್. ಮತ್ತೆ ಶರಣು ಗೂಪಾಲ್ ರೆಡ್ಡಿ ಅವರು ಏನಂದ್ರು ಅವರು ಕೊಡ್ತಾರಂತ ಹೇಳ್ಯಾರ.
ಹ್ಮ್.
ನಾಳೆ ಎ ಸೆಕ್ಷನ್ ನಾಡ ನಾಡ್ದ ಎ ಸೆಕ್ಷನ್ ಹಕ್ಕರ.
ಹ್ಮ್.
ನಮ್ದು ಅವ್ರದ್ದ ಡಿಕ್ಕಾಪಟೇಲ್ ಸರ್. ಕ್ಲಾಸ್ ಗ್ರೋ ಆಗೈತಿ
ಹ್ಮ್.
ಗುರುವಾರ ತನೈ ದಾಮೇರ್ ಹೋಗಬೋದು ನಾವು.
ಹ್ಮ್ ಹ್ಮ್.
ಅ್ರ ನಾನು ಹೋಗೋದಿಲ್ಲ ಹೋಗೋದಿಲ್ಲ.
ಯಾಕೆ
ಹ. ಅದ ಮತ್ತ ಹೋದ್ರು ವಾಪಸ್ ಮಂಡೇನ ಹತ್ಲೆ ಮತ್ತೆ ಬರ್ಬೇಕು ಮಂಡೆ ಹತ್ ಸರಿ. ಹ ಮಕ್ಕಳಾರಥ ಸೋಮವಾರ ಏನ್ ಮಾಡ್ತಾರ ಇಲ್ಲಿ ಹೊಸ ದಿನ ಎಲ್ಲು ಹುಡುಗರು ಇಲ್ಲ ಟೈಮ್ ಪಾಸ್ ಮಾಡ್ತಾರೆ. ತ್ತ-.
ಯಾರು ಇರ್ತ
ಊರೆ ಯಾರು ಹೋಗಲ್ಲ ನಮ್ಮ್ ಎನ್ ಸಿ ಸಿ ಕ್ಯಾಡೆಟ್ಸ್ ಯಾರು ಹೋಗಲ್ಲ. ಅವ್ರ ಏನೋ ಹೋಗಲ್ಲ ಅಂತ ಹೋಗತಾರೆ ಹೆಂಗ. ಬಿ ಸೆಕ್ಷನ್ರು ಹರ್ಡಸ್ ದಾಸ್ಲ ಅವ್ರಿಗೂ. ಅಕ ಅವರು ಹೋಗೋದು ಇಲ್ಲ ಅನ್ಸತ್. ಕಾರ್ತಿಕ್ ಮೆಟ್ಟಿ ಏನ್ ಮಾಡ್ತಾನೆ ಅವನು ಕೊನ ಇಲ್ಲ ಗೊತ್ತಿಲ್ಲ ನಿಮ್ಗೆ ಸೆಕ್ಷನ್ ಅಲ್ಲ ಅವನು.
ಹ್ಮ್.
ಹೋದ್ರು ಹೋಗಬದು ಹೋಗ್ಲಿಕ್ಕಿಲ್ಲ. ಎಲ್ಲಾರೂ ಹೋಗಕಂತರ ಹೊಕ್ಕಿನ ಅ
ಹ್ಮ್ ಮತ್ತೆ ಊಟಕ್ಕೇಏನಿದೆ ಈಗ.
ನಮ್ಗ ಪಲವು ಮೊಸರು ರೈಸ್.
ಹ್ಮ್.
ಹ್ಮ. ಮತ್ತೆ ಒಂದು ವಾರ ರಜೆ ಇದ್ರೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಅ ನೀವ್ ಬರ್ತರಿ ಏನ.
ನಾನು ಮನೆಗೆ ಹೋಗ್ತೀನಪ್ಪಾ ನಾನು.
. ಹೋಗ್ಬೇಕಕಗಿತ್ತು ಆದ ನಮ ನಮ್ ಫ್ರೆಂಡ್ಸ್ ಎಲ್ಲ ನಮೂರಗದ್ರ.
ಹ್ಮ್.
ಅವರು ನಾವೆಲ್ಲ ಹೋಗಬಬೇಕಕ್ಂದ ನಡಿಗೆ ಆ ಕಡೆ ಹೋಗ ಅಲ್ಲಿ ಹೋಗಬಬೇಕ್. ಓ ವಾರ ಸಾಕಪ್ಪ ಅಷ್ಟೆ ನಿಮ್ ಕಾಲೇಜ್ ಫ್ರೆಂಡ್ ಜೊತೆ ಹೋಗಿ ಅಲ್ಲ. ಇವರು ಇನ್ನೊ ಸಲಕ್ಕ ಇರ್ಬ ಇನ್ನೊಂದ್ಸಲ ಹಕಿ ಫಸ್ಟ್ ಒಂದ್ಸಲ ಅವ್ರಗೂಡ ಹೋಗಿ ಆಮೇಲೆ ಇಲ್ಲೇ.
ಹ್ಮ್ ಹ್ಮ್. ಮತ್ತೆ ಹೇಗ್ ನಡೀತಾ ಇದೆ ನಿಮ್ಮ ಕನಸಿನ ಜೀವನ.
ಒಂದ ಲೆಕ್ಕಕ್ ನಡಕ್ ಕುಂತೈತಿ ನಂಗೆ.
ಹ್ಮ್
ನಿಮ್ದೆ ಹೆಂಗ್ ನಡಟಿದಪ್ಪಾ
ನಮ್ದು ಅತ್ಯುತ್ತಮವಾಗಿ ನಡೀತಾ ಇದೆ
ಹೌದಾ ಅದೇ ನಾಳೆ ನಾವು ಚಾಮುಂಡಿಪೇಟ್ಟೆಗೆ ಭೇಟಿ ನಡ್ಬೇಕು ಈಗ ಹಾ ಮತ್ತೆ
ಅದಕ್ಕೆ ಅರಬಿಯನ್ನು ಇಸ್ತ್ರಿ ಮಾಡ್ತಾ ಇದ್ದೇನೆ
ಹ್ಮ ಮತ್ೆ ಯಾರಾರ ಹೊಂಟ್ರಿ ಒಂದು ನಾನು ನನ್ನ ಸ್ನೇಹಿತ ಹಓ ಹಾ
ಹ್ಮ್
ದೂರ ಆಗತ್ತೆ ನಿಮ್ದು ಊಟಿ ಎಲ್ಲ ಸ ಎಲ್ಲ ಒಂದ್ ಐದು ಕಿಲೋಮೀಟರ್ ಅಷ್ಟೇ ಅದಲ್ಲ ಹ
ಹ್ಮ್ ಎರಡು ಗಾಳಿಯ ಚಕ್ರ ಹ್ ಅದೇ ಎರಡು ಗಾಳಿಯ ಚಕ್ರವನ್ನು ಬುಕ್ ಮಾಡ್ತೀವಿ
ಹಾ
ಅದು ನಾವಿರುವ ಸ್ ಸ್ಥಳದಲ್ಲಿ ಸ್ಥಳಕ್ಕೆ ಬಂದು ನಮ್ಮನ್ನು ಕರೆದುಕೊಂಡು ಹೋಗುತ್ತದೆ
ಓ ಹೌದಲ್ಲ
ಹ್ಮ್ ಅದೇ ನಾಳೆ ಬೆಳಿ ಬಣ್ಣದ ಅಂಗಿ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್ ಅನ್ನು ಪರಿಸ್ಥೀನಿ
ಓ ಅದನ್ನ ಎಷ್ಟ ಮಾಡಬತ್ತೇ ಈಗ ಎ ಮಾಡ್ತಾ ಇದೀ ಮಾಡ ಹ ಬ ಸ್ವಲ್ಪ ಊಟಕ್ಕೆ ಹೋಗಿ ಬರ್ತೇನೆ ಆಮೇಲೆ
ಓಕೆ
ಆಯ್ತು